ಹಲೋ ಏನ್ ಮಾಡ್ತಿದ್ದೀರಾ.
ಏನಿಲ್ಲ ನೋಡಿ ಈಗೆ ಊಟ ಆಯ್ತು ವಾಕ್ ಮಾಡ್ತಾ ಇದ್ವಿ ನೀವು ನಿಮ್ದ ಊಟ ಆಯ್ತಾ.
ಹಾ ನಾನು ಹಂಗೆ ಊಟ ಮಾಡ್ತಿದ್ದೆ ಹಂಗೆ ವಾಕ್ ಮಾಡ್ತಾ ಇದ್ದೆ ಊಟ ಆಯ್ತು ಏನ್ ಕೊಟ್ಟಿದ್ರು ನಿಮಿಗ್ ಊಟ ಎಲ್ಲ.
ಲ್ಲ ಅದೇ ಅನ್ನ ಸಾಂಬಾರು ಕೊಟ್ಟಿದ್ರು ಅನ್ನ ಸಾಂಬಾರು ಗೋಬಿ ಮಂಚೂರಿ ಕೊಟ್ಟಿದ್ರು. ತಿಂದ್ಕೊಂಡು ಎಲ್ಲರೂ ಈಗ ಜಸ್ಟ್ ಮೇಲ್ ಬಂದು ಓಡಾಡ್ತಾ ಇದ್ವಿ.
ಹ್ಮ್ ಹ್ಮ್ ಹೌದಾ ನಮ್ಗೆಲ್ಲಾ ಅನ್ನ ಸ ನಮ್ಗೆ ಅನ್ನ ಟಮಾಟೊ ಸಾಂಬಾರ್ ಕೊಟ್ಟಿದ್ರು ಮತ್ತೆ ಹಲುದದೇನೋ ಚಿ ತರ ಏನೋ ಇತ್ತು ಅದು ಕೊಟ್ಟಿದ್ರು.
ಹೌದಾ ಎಲ್ಲಾ ಊಟ ಚೆನ್ನಾಗ್ ಕೊಡ್ತಾರ.
ಹಾ ಊಟ ಎಲ್ಲಾ ಚೆನ್ನಾಗ್ ಕೊಡ್ತಾರೆ ನಿಮ್ಗೆಲ್ಲಾ ಚೆನ್ನಾಗ್ ಕೊಡ್ತಾರ. ಹ್ಮ್ ಮತ್ತೆ ಇನ್ನ ಏನ್ ಮಾಡ್ತೀದಿರ.
ಏನಿಲ್ಲ ಅದೇ ಓದ್ಬೇಕು ಇನ್ನ ಎಲ್ಲ ರಾತ್ರಿ ಇವತ್ತು ಮೂಡಿಲ್ಲ ಓದ್ಲಿಕ್ಕೆ ನಾಳೆ ಓದ್ಬೇ ಕಂತ ಸುಮ್ನಿದ್ದೆ.
ಹ್ಮ್ ಹೌದಾ ಏನ್
ಇಲ್ಲ ಮೊನ್ನೆನೆ ಪರೀಕ್ಷೆಗಳೆಲ್ಲ ಆಯ್ತು. ಈಗ ಸ್ವಲ್ಪ ಎಲ್ಲಾ ಬೇರೆ ವರ್ಕ್ ಎಲ್ಲ ಇದೆ ಎಲ್ಲಾ ರೆಕಾರ್ಡ್ ಅದೆ ಎಲ್ಲ ಸಬ್ಮಿಟ್ ಮಾಡೋದೈ ತೆ ಬರಿಯೋದೈತೆ.
ಹಾ ಹಾ ಹಾ
ಹಾ
ಮತ್ತೆ ಇನ್ನ ಎಲ್ಲಾ ನಿಮ್ ಕಡೆ ಎಲ್ಲ ಮದ್ವೆ ಎಲ್ಲಾ ಮಾಡ್ ಮಾಡ ನಿಮ್ ಕಡೆ ಎಲ್ಲ ಮದ್ವೆಲಿ ಯಾವ್ ತರ ಮಾಡ್ತಾರೆ ಯಾವ್ದಾದ್ರ್ ಮದ್ವೆ ಮದ್ವೆ ಆಯ್ತಾ ನಿಮ್ದ್ರಲ್ ಏನಾದ್ರು ರೀಸೆಂಟ್ ಟಾಗಿ
ಹಾ ಆಯ್ತು ನಮ್ದು ಮೊನ್ನೆ ನಮ್ದು ರಿಲೇಟಿವ್ ಅಲ್ಲೆ ಒಬ್ ಬ್ಬ ಅಣ್ಣಂದ್ ಆಯ್ತು ಮದ್ವೆ.
ಹ್ಮ್ ಹೌದಾ ನೀನು ಏನೇನ್ ತಗೊಂಡಿದ್ದಿ ಬಟ್ಟೆ ಎಲ್ಲಾ ತಗೊಂಡಿದ್ದ ಮದ್ವೆಗೆ.
ಹೌದು ಫುಲ್ ಜೋರಾಗೆ ತಗೊಂಡಿದ್ದೆ ಬಟ್ಟೆ ಎಲ್ಲ ಹಲ್ದಿ ಫಂಕ್ಷನ್ಗೆ ಎಂಗೇಜ್ಮೆಂಟಿಗೆ ಕುಂಕುಮ ಕಾರ್ಯಕ್ರಮಕ್ಕೆ ಮತ್ತೆ ಹಲ್ದಿ ಮೆಹಂದಿ
ಹಾ ಮತ್ತೆ ಇನ್ನ ಯಾವ್ ತರ ಎಲ್ಲ ಮದ್ವೆ ಮಾಡ್ತೀರಾ ನೀವೆಲ್ಲ.
ನಮ ಗಡ್ ಎ ಮೊದ್ಲು ಎಲ್ಲ ಮದ್ವೆ ಅಂದ್ರೆ ಮೊದ್ಲು ಒಳ್ಳ ಕಲ್ಲು ಪೂಜಾ ಮಾಡ್ತಾರೆ ಫಸ್ಟ್ ಅಲ್ಲಿಂದಾನೆ ಸ್ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ಮದುವೆ ನಾವು ನಮ್ಮ ಕಡೆ ಹುಡುಗ ಇದ್ ದಲ್ಲ ಅದಿಕ್ಕೆ ಮದುವೆ ಗಂಡಿಗೆ ಒಂದಿನ ಎಲ್ಲ ಕೂತ್ಕೊಂಡು ಎಲ್ಲ ಶಾಸ್ತ್ರ ಮಾಡಿಸ್ತೇವಿ ಶಾಸ್ ಹತ್ರ ಆದ್ಮೇಲೆ ಮತ್ತೆ ಹೆಣ್ಣಿನ್ ಮನೆಗೆ ಹೋಗಿ ಹೆಣ್ಣಿಗ್ ಕರ್ಕೊಂಡು ಬರ್ತೀವಿ ಆಮೇಲೆ ನಮ್ಮ ಕಡೆ ಎಲ್ಲ ಹೆಣ್ಣಿಗ್ ಕರ್ಕೊಂಡ್ ಬಂದುನೆ ಮನೇಲಿಟ್ಕೊಂಡೆ ಮದ್ವೆ ಮಾಡ್ತೀವಿ. ಆಮೇಲೆ ಮತ್ತೆ ಮದ್ವೆ ಎಲ್ಲಾ ಹಲ್ದಿ ಇರುತ್ತೆ ಫುಲ್ ಒನ್ ಡೇ ಒನ್ ಡೇ ಸಂಗೀತ ಮಾಡ್ತೀವಿ ಮಸ್ ಆಮೇಲೆ ಮತ್ತೆ ಒಂದ್ ದಿವ್ಸ ಅಂದ್ರೆ ಮೆಹಂದಿ ಹಚ್ ಹಚ್ಚೋದು ಫ ಕಾರ್ಯಕ್ರಮ ಇರುತ್ತೆ ಮತ್ತೆ ಮೆನ್ಸ್ ಸ್ಪೆಷಲ್ ಅಂದ್ರೆ ಬಳೆದು ಬಳೆ ಶಾಸ್ತ್ರ ಮಾಡ್ತಾರೆ. ಅದಂತೂ ಈಗ ಎಲ್ಲಾ ಕಡೆ ಟ್ರೆಂಡ ಇದು ಆಗ್ಬಿಟ್ ತ್ತೆ ಫುಲ್ಲು ಬಳೆ ಶಾಸ್ತ್ರ ಅಂತೂ ಎಲ್ಲ ಕಡೆ ಫುಲ್ ಜೋರಾಗೆ ಮಾಡ್ತವ್ರೆ ಈಗ
ಈಗ ಅದ್ರ ಮೇಲೆ ಎಲ್ಲ ರೀಲ್ ಎಲ್ಲ ಮಾಡ್ರೀ ಮೇಲೆ ರೀಲ್ ಬೇರೆ ರೀಲ್ಸ್ ಎಲ್ಲ ಬೇರೆ ಮಾಡ್ತಿದ್ದಾರೆ ಅಲ.
ಹೌದು ಎಲ್ಲಾ ಮದ್ವೆ ಅನ್ನೋದೆಲ್ಲಾ ಈಗ ಫುಲ್ ರೀಲೆ ಆಗ್ಬಿಟ್ಟೈತೆ.
ಹ್ಮ್ ನೋ ಹೌದು ನಾವು ಕೂಡ ಹಂಗೆ ಮಾಡ್ತೀವಿ ನಾವು ಫಸ್ ಅಂದ್ರ ಚಪ್ರ ಶಾಸ್ತ್ರದಿಂದ ಚಾರ್ಟ್ ಇದು ಸ್ಟಾರ್ಟ್ ಮಾಡ್ ಚಪ್ರ ಎಲ್ಲಾ ಹಾಕ್ತಿವಿ ಮತ್ತೆ ಹೂವಿಂದ ಎಲ್ಲಾ ಅಲಂಕಾರ ಮಾಡ್ತೀವಿ ಮತ್ತ ಅದೇನೋ ಬಿಳಿ ಕಲರ್ ಸುಣ್ಣ ಅದೆಲ್ಲಾ ಬರುತ್ತೆ ಅದನ್ನೆಲ್ಲ ಇದು ಅದೆಲ್ಲ ಹಚ್ಚಿ ಮತ್ತೆ ಆಮೇಲೆ ಒಳ್ಳು ಕಲ್ಲಿಂದು ಮತ್ತೆ ಅದನ್ನೆಲ್ಲಾ ಒಣಕೆ ಅದಕ್ಕೆಲ್ಲ ಅದು ಪೂಜೆ ಮಾಡ್ತ ಮತ್ತೆ ರುಬ್ಬ ರುಬ್ತೀವಿ ಹಾಕ್ಕಿ ಅದನ್ನೆಲ್ಲ ಗೋಧಿ ಇರುತ್ತ ಮತ್ತೆ ಅಲ್ಲ ಅಲ್ಲಲ್ಲ ರುಬ್ಬಿ ಆಮೇಲೆ ಮತ್ತೆ ಹುಡುಗಗೆಲ್ಲ ಅರ್ಶನ ಶಾಸ್ತ್ರ ಮಾಡಿ.. ಹುಡ್ಗಾಗ ಎಲ್ಲ ಗುಟ್ಟ ಗುಡಿಗೆಲ್ಲ ಕರ್ ಕಕೊಂಡ ಹೋಗಿ ಆಮೇಲೆ ರಿಸೆಪ್ಷನ್ ಆಮೇಲೆ ಮದ್ವೆ ಮುರ್ತ ಎಲ್ಲಾ ಮಾಡ್ತೀವಿ ನೀವೆಲ್ಲಾ ಮದ್ವೆ ಎಲ್ಲಳ ನಾಳಿ ಮುಹೂರ್ತ ಎಲ್ಲ ಆದ್ಮೇಲೆ ಕೂಡ್ಸ್ತೀರ ಉಂಡು ಎಂಗೇಜ್ಮೆಂಟ್
ಹಾ ಹೌದು ಕೂರಿಸ್ತೀವಿ ಎ
ಎಲ್ಲ ಮೊದಲ ಮೊದಲ ದೇವ ಲಕ್ಷ್ಮಿ ಮತ್ತ ಹಾಕಿವವಿ ನಾವು ಮದ್ವೆ ದಿವ್ಸ ಮು ಬೆಳಗ್ಗೆ ಒಂದು ಹತ್ತು ಗಂಟೆ ಒಳಗೆ ದರಾಕ್ಷತೆ ಬೀಳ್ಬೇಕು ನಮಗೆ
ದೇವರಾಕ್ಷತೆ ಬಿದ್ಮೇಲೆ ಆಮೇಲೆ ಮಧ್ಯಾಹ್ನ ಮತ್ತು ಮತ್ತೆ ಹನ್ನೆಡು ಹನ್ನೆರಡವರೆಗೆ ಎಲ್ಲಾ ಮತ್ತ ಜನ ಬರ್ತಾರಲ್ಲ ಆಶೀರ್ವಾದ ಕೊಡ್ಲಿಕ್ಕೆ ಅವರ ಅಕ್ಷತೆ ಬೀ ಆಮೇಲೆ ಒಂದ ನಾಲ್ಕು ಮೂರು ಗಂಟೆವರೆಗೂ ಎಲ್ಲಾ ಬಂದವರು ಎಲ್ಲ ನಮ್ ಕಡೆ ರಿಸೆಪ್ಟ ರಿಶಪ್ಷನ್ ಏನ ಮಾಡೋಂಗಿಲ್ಲ
ಮದ್ವೆ ಮದುವೆ ದಿವಸಾನ ಎಲ್ಲ ಕೊಡ್ತಾರೆ ಎಲ್ಲ ಏನಂತಾರೆ ಎಲ್ಲ ಅದೇ ಅದೇ ಗಿಫ್ಟ್ಸಎಲ್ಲ ಕೊಡ್ತಾರೆ ಬಂದವರು ಎಲ್ಲ ಉಡುಗೊರೆ ತರ್ತಾರೆ ಮತ್ತೆ ಎಲ್ಲಾ ಏಜ್ ಆದವರು ಬಂದವರ ಹಾ ಏಜ್ ಆದ್ರು ಬಂದವರೆಲ್ಲ ಆಶೀರ್ವಾದ ಮಾಡಿ ಮಾಡಿ ಹೋಗ್ತಾರೆ
ಹ್ಮ್ ಹೌದು ನಾವು ಅಷ್ಟೇನೆ ಮೂರ್ತದ ದಿವ್ಸ ಎಲ್ಲಾ ಹ್ಮ್
ಅದಾದ್ಮೇಲೆ ರಾತ್ರಿ ಅಂದ್ರೆ ರಾತ್ರಿ ಮದ್ವೆ ಆದ್ಮೇಲೆ ಈ ಈಗ ಅ ಸಂಜೆ ಟೈಮಲ್ಲಿ ಎಲ್ಲ ಫುಲ್ ಜೋರಾಗಿ ಡಿ ಜೆ ಅದನ್ನ ಹಚ್ಕೊಂಡು ಎಲ್ಲ ಫುಲ್ ಮೆರವಣಗಿ ತೆಕೊಂಡು ಹೋಗ್ತಾರೆ.
ಮತ್ತೆ ನಿಮ್ಮ ಕಡೆ ಎಲ್ಲಾ ಮೆರಣ್ಗಿ ತೆಗೀತಾರಾ..
ಹ ಹೇನು ನಮ್ ಕಡೆ
ಮೆರಣಗಿ ತಗಿತಾರಾ
ಹಾ ನಮ್ ಕಡೆ ಎಲ್ಲ ಮೆರವಣಿಗೆ ಎಲ್ಲ ಮೂರ್ತ ಎಲ್ಲ ಆದ್ಮೇಲೆ ರಾತ್ರಿ ಹುಡ್ಗಿ ಇಲ್ಲಾಂದೆ ಹುಡ್ಗನ್ ಮನೆ ನಮ್ಮ ಕಡೆ ಅವರಿಗೆಲ್ಲ ಹುಡುಗ ಹುಡುಗಿ ನೋವು ಹುಡ್ಗನ್ ನಮ್ಮ ಮನೆಗೆ ಬರ್ಬೇಕಲ್ಲ ಹುಡ್ಗನ ಮನೆಗೆ ಅವಾಗೆಲ್ಲಾ ಕರ್ಕೊ. ಬರ್ಬೇಕ ಬದ್ರೆ ಗುಡಿಯಿಂದ ಮನೆೆಯವರ್ಗೆಲ್ಲ ಮೆರವಣಿಗೆ ಮಾಡ್ತಾರೆ ಗುಣಿ ಕುಣಿ ಅಂದ್ರೆ ಡಾನ್ಸ ಎಲ್ಲ ಮಾಡ್ತಾರೆ ಆಮೇಲೆ ಹುಡುಗಿನ ಎಲ್ಲಾ ಹುಡುಗೀನ ಮತ್ತೆ ಹುಡುಗನ ಕರೆ ಕರಿಯೋದೆಲ್ಲ ಶಾಸ್ ಇತರ ಎಲ್ಲ ಮಾಡ್ತಾರೆ ಈ ತರ ಎಲ್ಲಾ ಮಾಡಿ ನಮ್ಮ ಮದ್ವೆಗಲ್ಲ ಇದು ಮಾಡ್ತೀವಿ ನೀವು ಯಾವ್ಯಾವ ತರದ ಅಡಿಗೆಗಳೆಲ್ಲ ಮಾಡ್ತೀರಾ
ನಮ್ ಕಡೆ ಮದ್ವೆೇಲು ಎಲ್ಲಾ ರೊಟ್ಟಿನ ರೊಟ್ಟಿನೂ ಕೊಡ್ತಾರೆ ಸ್ವಲ್ಪ. ಆಮೇಲೆ ಚಪಾತಿ ಮಾಡ್ ತಾರೆ ಮತ್ತೆ ಎರಡು ಮೂಡು ಸಿಹಿಗಳು ಮಾಡ್ತಾರೆ. ಎರಡು ಮೂರು ಅ ತರತರದ ಪಲ್ಯಗಳು ಮಾಡ್ತಾರೆ. ಮತ್ತು, ಒಂದೆರಡ ತರ ಅನ್ನ ಮಾಡ್ತಾರೆ. ಆಮೇಲೆ ಮತ್ತೆ ಪಾನ್ಕ್ ಕೊಡ್ತಾರೆ ನಮ್ಮ ಸೈಡು. ಯಾಕಂದ್ರೆ ಬೇಸಿಗೆಗಾಲ್ದಲ್ಲೇ ಜಾಸ್ತಿ ಮದ್ವೆ ಆಗುತ್ತಲ್ಲಾ. ಬಂದವ್ರರಿಗೆಲ್ಲಾ ಪಾನ್ಕ ಕೊಟ್ಟು. ಸ್ವಲ್ಪ ತಣ್ಣಗ ಇರ್ಲಿ ಅಂತ, ಪಾನ್ಕ ಮಾಡಿಸ್ತೀವಿ. ಆಮೇಲೆ ಮತ್ತೆ ಏನಂ ತರೆ ಎಲೆ ಅಡಿಕೆ ಕೊಡ್ತೀವಿ ಊಟ ಆದ್ಮೇಲೆ ನಾವು. ಹಲೋ, ಹಲೋ ಕೇಳಿಸ್ತಿದ್ದೇನಾ. ಹಲೋ, ಹಲೋ, ಹಲೋ.